ಹಲೋ
ಏನ್ ಮಾಡ್ತಾದೀರ
ಸುಮ್ನೆ ಕೂತಿದ್ದೀವಿ ನೀವು
ಹಾ ಹೌ ಸುಮ್ನೆ ಕೂತಿದೀವಿ ಊಟ ಆಯ್ತಾ ನಮ್ದು ಆಯ್ತು ಏನ್ ಮಾಡಿದ್ರಿ ಊಟ
ನಾವು ಅನ್ನ ಸಾಂಬಾರ್ ಮೊಟ್ಟೆ ನೀವು
ನಾವು ಅನ್ನ ಸಾಂಬಾರ್ ಮೊಸರು ಮಾವಿನ್ಕಾಯ್ ಚಟನಿ ಹ್ಮ
ಮಳೆಲ್ಲ ಹೆಂಗಿದೆ ಆ ಕಡೆ
ಕಡೆ ಅಂತೂ ತುಂಬಾ ಇದೆ ಮಳೆ
ಹೌದಾ
ಹಾ ಅಲ್ಲಿ ಹೇಗಿದೆ
ಇವತ್ತು ಬಂದಿಲ್ಲ ಅದು ಒಂದಿನ ಎರ್ಡ್ ದಿನ ಬಿಟ್ಟು ಬರ್ತಾನೆ ಇರುತ್ತೆ
ಹೌದಾ
ಅದಕ್ಕೆ ವಗ್ ಸ್ಟವ್ ಅವ್
ಹ್ಮ
ನಾ ಸಪ್ಪಗಿರ್ತಿನ್
ಅವು ಏನ್ ತಡೆ ಇಡಕ್ ಆಗಲ್ಲ ತಾನೆ ತನ್ ಬಾಡಿಗೆ ತಾಣ್ಬಾರ್ ಬರುತ್ತೆ ಹೋಗುತ್ತೆ
ಹೌದು
ಹ್ಮ್ ಅದೆ ಹೇಗ್ ನಡ್ತಾ ಇದೆ ನಮ್ಮ ವಿದ್ಯಾಭ್ಯಾಸ ತ
ಚೆನ್ನಾಗ್ ನಡಿತೈತೆ ನಿಮ್ದು
ನಂದೂನು ಚೆನ್ನಾಗಿ ನಡೀತಾ ಇದೆ ಹೇಗಿದ್ದಾರೆ ಮನೆಲೆಲ್ಲ
ಮನೇಲೆಲ್ಲಾ ಚೆನ್ನಾಗಿದ್ದಾರೆ ನಿಮ್ಮನೇಲ್ಲಿ
ಎಲ್ಲರು ಸಾಕ್ಷತಗಿದಾರೆ
ಹ್ಮ್
ಮತ್ತೆ ಏನ್ ಸಮಾಚಾರಗಳು
ಹೇಳ್ಬೇಕು ಎ ಏನವ್ವ ಹ್ಮ್ ನಿಮ್ ಅಕ್ಕದು ಮದ್ವೆ ಆಯ್ತಾ
ಹಾ ಆಯ್ತು
ಹೌದಾ ಯಾವಾಗ ಹಾ
ಹೌ ದು ಡಿಸೆಂಬರ್ ಅಲ್ಲಿ ಆಯ್ತು
ಹೌದಾ
ಹ್ಮ ಹ
ಹ
ಕೆಲಸದಲ್ಲಿ ತುಂಬಾ ಹೆಗ್ಗೆ ಇತ್ತು ಕೆಲ್ಸ ಅದಕ್ಕೋಸ್ಕರ ತಮ್ಮ ಕರೆ ಕಗ್ಲಿಲ್ಲ ನೀವು ತಪ್ತಿಳ್ಕೊಬೇಡಿ
ತೀರಾ ಅಷ್ಟೇ ಕರಿತೀರಾ
ಹೌದಾ ಹಂಗೇನಿಲ್ಲ ಬಿಡಿ ಕರಿತಾ ಇರ್ತೀವಿ
ಮದ್ವೆಗೆ ಕರ್ದಿಲ್ಲಾ ನೀವ್ ಏನ್ ಕರತಾ ಇರ್ತೀರೋ ಏನ್
ಹಲೋ ಕೇಳ್ಸ್ತಾ ಇದ್ದೇನ
ಹ
ಹಾ ಕೇಳಸ್ತಾ ಇದೆ
ನೋಡಿ ಏನ್ ಮಾಡ್ತೀರಾ ನಿಮ್ಮದ್ವೆಗಾದ್ರು ಕರೀರಿ
ಹಾ ಕರಿತೀವಿ ನೀವು ಖಂಡಿತವಾಗು ಬರ್ ಲೇಬೇಕು
ತ್ರೆ ಯ್
ನಾವು ಕರ್ದು ಕರ್ಲಿದ್ರೆ ಇದ್ರು ಖಂಡಿತವಾಗಿ ಬರ್ಲೇಬೇಕು
ಸರೆ ಬರ್ತೀವಿ ಮಿಗ್ ಗೊತ್ತತೀರ ಅಂ ಅಂತ ಹೇಳಿ ಬರೀ ನೀವ್ ಕರದ್ರ ಆ ಗೊತ್ತದು
ಹಾಗೇನಿಲ್ಲ ಕರಿತೀನಿರಿ ಏನ್ ನೆಡಿತಿದೆ ಜೀವ್ನ
ಜೀವ್ನಾ ಹಂಗೆ ನಡಿ ತಿದ್ದೇವ್ ಈಗ ವಿದ್ಯಾ ಭ್ಯಾಸ ದಲ್ಲಾದ್ರೋ ಹಲೋ
ಮನೆಲ್ಲಿ ಎಲ್ರು ಚೆನ್ನಾಗಿದಾರಾ
ತರ್ ನಿಮ್ ಮನೆ ಯಲ್ಲಿ
ಎಲ್ಲಾರು ಚೆನ್ನಾಗಿದರೆ ಯಾವಾಗಾಗಿದೆ ನೀವು ಅರ್ತಗದಲು
ಏನ್ ಮಾಡ್ತಿದ ದೆಲ್ಲ ಕಾ ಎಲ್ಲ ಹಗ್ ಏನು ಇಲ್ಲ
ಹೌದಾ
ನಮ್ಮನ್ನು ಕರಿತೀರ ಅಲ್ವಾ ಮದ್ವೇಗೆ
ಹ್ಮ್ ಸ ಹಲೋ ಕರೀತೀವಿ ಮದ್ವೆಗೆ ಹೆಂಗ್ ಕರೀದೀರಿ ಇದಿರಿ ಹೌ
ಏನೋ ತಾವುಗಳು ಬ್ಯುಸಿ ಇರ್ತರಿ ಅಲ್ವಾ ತುಂಬ ಸಮಯ ಇರಲ್ಲ ಏನಿಲ್ಲ ಕೆಲಸ ಇರುತ್ತೆ
ಕೆಲಸ ಇದ್ರೆ ಅದಕ್ಕೆ ಅಂತ ನಾವ್ ಸಮಯ ತಗದು ಎಲ್ಲಾರ್ನು ಕರಿತೀವಿ ಬರ್ತೀರಾ ಅಂತ ಭಾವಸ್ತೀವಿ ಹ್ಮ್ ಮೊನ್ನೆ ನಿಶ್ಚಿ ನಿಶ್ಚಿತರ್ತ ಆದದಾಗೆ ಕರ್ದ್ವಿ ನಿಮ್ನ ನೀವೇ ಬಂದಿಲ್ಲ
ಏನು ಮಾಡದೊ ಆ ನನಗೆ ಯಾರ್ ಸ್ವಲ್ಪ ಕೆಲ್ಸ ಇತ್ ದು ಅದಕ್ಕೋಸ್ಕರ ಬರತ್ ತಾಗ್ಲಿಲ್ಲ
ಹೌದಾ ನಿಮ್ಮ್ ಮನೇಲಿ ಯಾರು ಬಂದಿ ಲ ನಾನ್ ನಿಮ್ ತಾಯಿವ್ರಿಗು ಅದೇ ಹೇಳ್ತಾ ಇದೆ
ಬರ್ತೀನಿ ಬಿಡಿ ಅಕ್ಕನ್ ಮದ್ವೇಗ್ ಬರ್ ಹಿಂದೆ ಬರ್ತೀನಿ
ಏನೊ ಹೀಗ್ ಹೇಳಿದ್ರಿ ಮೊನ್ನೆ ಮೊನ್ನೆ ನಿಶ್ಚಿತ ಅದಕ್ಕೂ ಹೀಗ್ ಹೇಳಿದ್ರಿ ನಾನ್ ಬೇ ಬರ್ತಿ ಬಂದೇ ಬರ್ತೀನಿ ಅಂತ ನೀವ್ ಬಂದಿಲ್ಲ
ಹಾಗೇನಿಲ್ಲ ಎಲ್ಲರಿಗೂ ಒಂದು
ಟ್ ಕರ್ದೇ ನಿಮನ್ನ
ಬಂದೆ ಬಿಡಿ ಏನು ಅನ್ಕೋಬೇಡಿ
ಬಂದ್ಬಿಟ್ ಇಟ್ಟು ನೋಡಿ ಹೋಗಿ ಅಂದ್ರೆ ಆತಿತ್ತು ಅಲ್ವಾ ಎರ್ಡ್ ನಿಮಿಷನುೂ ಸಮಯ ಇರ್ಲಿಲ್ವಾ ನಿಮ್ಮ ಹತ್ರ
ಹೇಳಿದ್ನೇ ಅಲ್ವಾ ನಾನ್ ಅರ್ಥಾಗು ಹೇಳಿದ್ದೆ ಹಾ ನನ್ನ ತಂಗಿ ಮದ್ವೆ ಇದೆ ಭರವಸೆ ಆಗದಿಲ್ಲ ಅಂತ
ಹ್ಮ್ ಹ್ಮ್ ಪರವಾಗಿಲ್ಲ ಬಿಡಿ ಮ ನ ಮದ್ವೆಗೆ
ಮದ್ವೆಗ್ ಆದ್ರೂ ಪಕ್ಕ ಬರ್ ತೆ ಹಿ
ಹ್ಮ್
ಏನು ಊಟ ಮಾಡಿದ್ರಿ ನೀವು
ನೊ ಅನ್ನ ಸಾಂಬಾರ್ ನೀವು
ನಾವು ಅನ್ನ ಸಾಂಬಾರ್ ಮಾಡಿದ್ವಿ
ಹ್ಮ್
ನಿಮಗೆ ಇಷ್ಟವಾದ ಬಟ್ಟೆ ಯಾವ್ದು
ಏನು
ನೀವು ನಿಗೆ ಚಿಕನ್ ಅಂದ್ರೆ ಇಷ್ಟನಾ ಫುಡ್ ಅಲ್ಲಿ ಚಿಕನ್ ಇಷ್ಟನಾ ಏನ್ ಬೇಕ್ ತಿಂಡಿ ಎಲ್ಲಿ
ಏನು
ಈ ಚಿಕನ್ ಅಂದ್ರೆ ತುಂಬಾ ಇಷ್ಟ ನಾನು
ನನ್ಗೂ ಇಷ್ಟ
ಹ್ಮ್ ನಿಮ್ಗೆ ಏನ್ ಇಷ್ಟ ಮಾಮ್ಸ್ ಸಾರಿ ತಲ್ಲಿ
ಸಾವಿರದಲ್ಲಿ ನನ್ಗೆ ಮೀನು ಇಷ್ಟ
ಹ್ಮ್ ಹು ಹಾ
ಮತ್ತೆ ಹೇಳ್ಬೇಕು
ನೀವೇ ಹೇಳ್ಬೇಕು ಚೆನ್ನಾಗಿದ್ದೀರ ತಾನು
ಹಾ ಚೆನ್ನಾಗಿದ್ದೀವ್ ನೀವು
ಹ್ಮ ನಾವು ಚೆನ್ನಾಗಿದ್ದೀವಿ ನಿಮ್ಗೆ ಮೀನ್ ಇಷ್ಟ ಅಂದ್ರಿ ಅಲ್ವಾ ನಿಮ್ಮೀನ್ ಎಲ್ಲ ಅಡಿಗೆ ಮಾಡಕ್ ಬರುತ್ತಾ
ಹಾ ಅಡಿಗೆ ಮಾಡಕೆ ಬರುತ್ತೆ
ಮತ್ ಮಾಡಿ ಕೊಡ್ಬೇಕಲ್ವಾ ನಮ್ಗೆ
ಬನ್ನಿ ಅದಕ್ಕೇನು ಮಾಡಿಕೊಡ್ತೀನಿ
ಬಂದ್ರೇನೆ ಮಾಡಿ ಕೊಡ್ತೀರಾ ಹಂಗೆ ಮಾಡಿ ನಮ್ ಮನೆಗ್ ಬಂದ್ ಕೊಡ್ಬೋದಲ್ವಾ
ಕೊಡ್ಬೋದು ನನ್ಗೆ ಸ್ವಲ್ಪ ಸಂಕೋಚವಾಗುತ್ತೆ
ಮ್ ಎನುಕ್ಕೆ ಸಂಕೋಚಾ ನಮ್ ತಂದೆ ತಾಯಿ ಗೊತ್ತು ತಾನೆ ನಿಮ್ಗೆ ಬಂದ್ಬಿಟ್ ಟು ನಾನೇ ಇಲ್ ಕೊಟ್ರಾ
ಗೊತ್ತು ಆದೆ ಮೊದಲ ಬಾರಿ ಬರ್ತಾ ಇದನಲ್ವಾ
ಹಾ
ನೀವು ಮನೆಗೆ ಬರ್ತೀರಲ್ವಾ ಅವಾಗ ಮಾಡಿ ಕೊಡ್ತೀನಿ
ನೋಡ್ತೀನಿ ಹೀಗ ಹೇಳ್ತೀರಾ ಪ್ರತಿಸುತ್ತ ಹ್ಮ ಹಾ
ಹಾಗೇನಿಲ್ಲ ಮಾಡಿ ಕೊಡ್ತೀನಿ
ಅಂದ್ರೆ ನಮಗೆ ಸಮಯೇ ಬೇಕಲ್ವಾ
ಏನಕ್ಕೆ ಹ
ಅಡಿಗೆ ಮಾಡೋದಕ್ಕೆ
ಹೌದಾ ಪರವಾಗಿಲ್ಲ ಒಂದು ಎರಡು ಗಂಟೆಯಲ್ಲಿ ಮಾಡ್ಬೋದಲ್ವಾ ನೀವು ನಾನೇನು ದಿನಾ ಕೇಳ ದಿನಾ ನಿಮ್ಗೆ ಮಾಡ್ಕೊಡಿ ಅಂತ ಇಲ್ಲ ತಾನೆ
ಹಾಗೇನಿಲ್ಲ
ಮತ್ತೆ ಯಾವಾಗೂ ಒಂದಿನ ಕೇಳ್ತೀನಿ
ನಿಮ್ಗೆ ಇಷ್ಟವಾದ ಹಣ್ಣು ಯಾವಧು
ಮಾವಿನೋಳ ಇಷ್ಟ ನಿಮ್ಗೆ
ಹೌದಾ ನಮ್ಗೆ ನೇರಳೆ ಹಣ್ಣು ಅಂದ್ರೆ ಇಷ್ಟ
ಹೌದಾ ಹಾ ಹ್ಮ ಹ್ಮ್ ಹ್ಮ್
ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಅದು
ರಲ್ಲ ಇದ್ದಾಗ ನನ್ ಸ್ನೇಹಿತ ತಂದ್ಕೊಟ್ಟಿದ್ದ
ಹೌದಾ ನನಗೆ ಸ್ವಲ್ಪ ಕೆಲ್ಸ ಇಧಿಯಾ ಆಮೇಲೆ ಮಾಡ್ತೀನಿ
ಸರಿ ಆಯ್ತು
ಹ್ಮ ಮನೇಲಿ ಕರೀತಾ ಇದಾರೆ